ಹಲೋ ಹಲೋ.
ಹಲೋ
ಹಲೋ ಕೇಳಿಸ್ತಾಯಿಲ್ವಾ.
ಕೇಳಿಸ್ತಾ ಇದೆ ಏನ್ ಮಾಡ್ತಿರೋದು ನೀವು.
ಜೋರಾಗಿ ಮಾತಾಡ್ತೀರಾ ಕೇಳಿಸ್ತಾಯಿಲ್ಲ.
ಹ ಹಲೋ.
ಹಾ
ಹಾ ಹೇಳಿ.
ಹಾ ಹೇಗಿದ್ದೀರಾ
ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಹೌದಾ ನಾ ಚುಮ್ನೆ ಕೂತ್ಕೊಂಡ್ ಇದ್ದೆ. ಹಾ ಆಯ್ತು ನಿಮ್ದು.
ಆಯ್ತು ಯಾವ್ದಾದರು ಕತೆ ಗೊತ್ತಿದ್ರೆ ಹೇಳ್ತೀರಾ?
ಹಾ ಅಂದ್ರೆ ನನ್ ನಮ್ಮ್ ಮನೆದೇವರು ಬಂದ್ಬಿಟ್ಟ ತಿರುಪತಿ.
ಹಾ ಹಲೋ
ಹಾ ಹೆಲೋ
ಹಾ ಹೇಳಿ
ನಮ್ಮ್ ಮನೆದೇವರ ಬಂದ್ಬಿಟ್ಟ ತಿರುಪತಿ ನಿಂಗೆ ಗೊತ್ತಾ ತಿರುಪತಿಲಿ ಇರೋ ಮಹತ್ವ ಇದೆ ಗೊತ್ತಾ?
ಕೇಳಿಸ್ತಾ ಇಲ್ಲ ಚೂ ಜೋರಾಗ ಮಾತಾಡಿ
ಈಗ ಮಹಾತ್ಮ ಗೊತ್ತಾ ನಿಮ್ಗೆ
ಹಲೋ
ತಿರುಪತಿ ಬಗ್ಗೆ ಮಹತ್ವ ಗೊತ್ತಾ? ಮತ್ತೆ ನೀವುನ್ನು ಪ್ರವೇಶಕ್ ಹೋಗಿಲ್ವಾ?
ಇಲ್ಲಾ
ನಾನ್ ಹೋಗಿದ್ದೀನಿ ನಮ ಗಗನ ಚುಕ್ಕೆಗೆ ಹೋಗಿದ್ದೀನಿ ಭರತ ಚುಕ್ಕೆ ಗೆ ಹೋಗಿದ್ದೀನಿ ಮತ್ತೆ ಒಂಚೆಲ್ಲ ವಿದೇಶಕ್ಕೆ ಹೋಗಿದ್ದೆ ನಾನು
ಹಾ
ಆ ಎಲ್ಲಾ ಜಾಗಗಳನ್ನು ನೋಡಿ ಕಣ್ಣ ತುಂಬಿ ಕೊಳ್ಳಲು ಮತ್ತು ವಿಧ ವಿಧವಾದ ಪ್ರಾಣಿ ಪಕ್ಷಿ ನಿಮ್ಗೆ ಯಾವ ಪಕ್ಷಿ ಅಂದ್ರೆ ಇಷ್ಟ?
ನಂಗೆ ನವಿಲು ಅಂದ್ರೆ ತುಂಬಾ ಇಷ್ಟ.
ಹೌದಾ... ಹ್ಮ್ ಮತ್ತೆ ಏನ್ ಸಮಾಚಾರ ಮತ್ತೇನ್ ಸಮಾಚಾರ
ಮತ್ತೆ ಏನಿಲ್ಲ ನೀವ ಹೇಳ್ಬೇಕು ಯದಾದ್ರು ಕತ್ತೆ ಗೊತ್ತಿದ್ರೆ ಹೇಳಿ
ಹ್ಮ್ ಹ್ಮ್ಮ್ ಅದೆ ನಮ್ಮ್ ಮನೆದೇವರ ಬಂದ್ಬಿಟ್ಟು ತಿರುಪತಿಗೆ
ಹಾ
ಆ ದೇವ್ರಿಗೆ ಇಬ್ರಾಳ್ ಹೆಂತಿರು
ಹಾ
ಒಬ್ಬರು ಪದ್ಮಾವತಿ ಅಂತಾ. ಮತ್ತೆ ಒಬ್ರು
ಒನ್ ಚೂರ್ ಜೋರಾಗ ಮಾತಾಡಿ
ಇವಾಗ ಕೇಳಿಸತಿದ್ಯಾ
ಹಾ ಇವಾಗ ಕೇಳಿಸ್ತಾ ಇದೆ
ಹಾ ಹೇಳಿ ಮತ್ತೆ ನೀವು ಓದ್ಕೊಂಡಿರೋದಾ.
ಹೌದು
ಏನ್ ಓದಕೊಂಡ ಇರೋದು
ನಾನು ಎಮ ಸಿ ಎ ಮಾಡಿದ್ದೀನಿ
ಹೌದಾ ಮಾಡಾಗಿದೆಯಾ ಇಲ್ಲ ಇನ್ನು ಓದಕೊ ಬೇಕಾ
ಮಾಡಿ
ಹೌದಾ
ಹ್ಮ್
ಮತ್ತೆ ಆ ಓಕೆ ಅಡಗಿ ಮಾಡಕ್ ಬರುತ್ತಾ?
ಹ ಆ ಮಾಡಕ್ ಬರುತ್ತೆ ಅಂದ್ರೆ ಎಲ್ಲಾ ಮಾಡಕ್ ಬರಲ್ಲ ಎಲ್ಲ ಒಂದೊಂದು.
ಹೌದಾ?
ನಿಮಗೆ?
ನನಗೆ ಅಂದ್ರೆ ಎಲ್ಲಾ ಮಾಡಕ್ ಬರುತ್ತೆ ಅಂದ್ರೆ ಚಿ ವಯಸಿಂದ ನಾನೇ ಎಲ್ಲಾರಿಗೂ ಮಾಡ ಮಾಡ ಮಾಡತಾನೆ ನನ್ನ ನನ್ನ ಕೈ ಊಟನ ಎಲ್ಲಾರು ಮಾಡ್ಕೊಂಡ್ ತಿಂದಕೊಂಡ್ ಬೆಳದಿರೋದು ನಮ್ಮಮನೆಯಲ್ಲಿ
ಆ ಹಾ
ಹೂ ಮತ್ತೆ ನೀ ನೀವು ನಿಮ್ಮ ಅಪ್ಪ ಅಮ್ಮಗೆ ಎಷ್ಟ ಜನ ಮಕ್ಕಳು?
ಅದೆಲ್ಲ ಹೇಳುವ ಆಗಲ್ಲ?
ಹೂ ಹೂ ಮತ್ತೆ ನೀವೆಲ್ಲ ಪ್ರವಾಸಕ್ಕೆ ಹೋಗಿಲ್ವಾ?
ಇಲ್ಲಾ?
ಏತಕ್ಕೇ ಸಿಕ್ವಜನ ಒನ್ ಸಲಾನೋ ಹೋಗಿಲ್ವಾ?
ಇಲ್ಲಾ ನಮ್ಮ ಮನೆಯಲ್ಲಿ ತುಂಬಾ ಬಡತನ ಹಾಗಾಗಿ. ನಾವು ಎಲ್ಲೂ ಹೋಗಲಿಕ್ಕೆ ಆಗಲಿಲ್ಲ.
ಸಾಧ್ಯವಾಗ ಹೂ
ಹಾ ಸಾಧ್ಯವಾಗಲಿ.
ಹೋಗ ಬೇಕಂತ ಆಸೆ ಆತರ ಇಲ್ವಾ?
ಆಸೆ ಇದೆ ನಾನು ಒಂದು ದೊಡ್ಡ ಕೆಲ್ಸಕ್ಕೆ ಹೋದ್ಮೇಲೆ? ಆ ಆಸೆಗಳ ಎಲ್ಲಾ ತಿರಸ್ಕೋತೀನಿ.
ನಿಮಗೆ ಗೆಳೆಯ ಜಾಸ್ತಿನಾ ಗೆಳತಿರ್ ಜಾಸ್ತಿನಾ?
ನಂಗೆ ಗೆಳೆಯರು ಜಾಸ್ತಿ.
ಗೆಳೆಯರ ಜಾಸ್ತಿ ನಾ?
ಹಾ
ಹೂ ಮತ್ತೆ?
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ಇವತ್ತು ಬೆಳಿಗ್ಗೆ ಏನ್ ತಿಂಡಿ ಮಾಡ್ಕೊಂಡಿದರಿ.
ಬೆಳಿಗ್ಗೆ ಚಿತ್ರಾ ಅನ್ನ ತಿಂದಿವಿ ನೀನ ಏ
ಹೇಗ್ ಮಾಡಿದರಿ.
ನಾನು ಅದ ಚಿತ್ರ ಅನ್ನ ಫಸ್ಟ್ ಒಗರಣ್ಣೆಗ್ ಹಾಕೊಂಡೆ.
ಹಾ ಚಿತ್ರಅನ್ನನೇನೆೇ ಒಗರಣ್ಣೆಗ್ ಹಾಕೊಂಡರಾ?
ಹಾ ಫಸ್ಟ್ ಒಗರಣೇ ಹಾಕೊಂಡೆ.
ಹಾ
ಪಷ್ಟು ಗೊಜ್ಜು ಮಾಡ್ಕೋಬೇಕು ನಮ್ಮ ಕಡೆ ಗೊಜ್ಜ ಮಾಡಕೊಂಡು ಆದ್ಮೇಲೆ ಅದಕ್ಕೆ ಅನ್ನನ ಬೆತ್ತಿ ಹಾಕ್ಬೇಕು ಬೆ ಬೆತ್ತಿ ಹಾಕಿದ್ ಮೇಲೆ ನಾವು? ಅಂದ್ರೆ ಎಲ್ಲಾರೂ ಒಟ್ಟಿಗೆ ತಿಂತೀವಿ ನಾವ್ ನಾವವು ಒಂದ್ಸಲ ನಿವಒಂದ್ಸಲ ಅದೆಲ್ಲ ತಿನ್ನೋದಿಲ್ಲ ಎಲ್ಲಾರು ಪಷ್ಟು ನಾನೆ ಎಲ್ಲಾ ಅಡಗಿ ಅಡಗೆ ಮಾಡ್ಬೇಕಲ್ಲ ನಾನು ಅಷ್ಟೇ ಅಡಗೆ ಅಲ್ಲೇ ಒಲೆಗೆ ಕಚ್ಚಿದೆ ತಕ್ಷಣ ಅಲ್ಲೇ ಬೂದಿ ತಗಬಿಟ್ಟು ಆಚೆ ಹಾಕಿ. ಕಸ ಎಲ್ಲಾ ಮನೆ ಕಸ ಎಲ್ಲಾ ಗುಡಸಿ ನೆಲ ಒರೆಸಿ ಆಚ ಕಡೆ. ಸಾನೀ ಅದೇ ಗಂಧ ಎಚ್ಚಿ ಚಾನಂದ ತಪ್ಪೆ ತದಿ ಸಾರಿಸಿ ರಂಗೋಲಿ ಬಿಟ್ಟ ಟ್ಟಿ ಕುಂಕಮಾ ಇಟ್ಟಿ. ಕುಂಕುಮ ಇತ್ವಿ ಆಮೇಲೆ ಮತ್ತೆ ಒಳಗಡೆ ಬಂದ್ವಿ ಎಲ್ಲಾ ಅಡಗೆ ಸಾಮಾನು ಬೆಳ್ಳಿಗೆ ಎಲ್ಲಾ ಒಂದೇ ನಾನ್ ಫಸ್ಟ್ ಜಳಕ ಮಾಡಿ ಆಮೇಲೆ ಅದೆಲ್ಲಾ ಮಾಡಿ ಕೆಲಸಾ ಎಲ್ಲಾ ಮಾಡಿ ಮತ್ತೆ ಬಂದಿ ಮತ್ತೆ ಎಲ್ಲರೂ ನಮ್ಮ ಮನೇಲೀ ಎಲ್ಲಾ ಕೆಲಸಕ್ಕೆ ಅವರ ಅವರ ಕಾರ್ಯ ಗಳಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನಾನು ಬಂದಿವಿ. ಎಲ್ಲ ಅಂದ್ರೆ ಅಡುಗೆ ಮಾಡಲು ಪ್ರಾರಂಭಿಸಿದೆ ಆವಾಗ ನನ್ಗೆ ಹಾ ನಮ್ಮ ಮನೆಯರೆಲ್ಲ ಹಾಗೆ ಮಲಗಿದ್ ನನ್ಗೆ ಅದನ್ನ ನೋಡಿ ತುಂಬಾ ಬೇಸರ ಆಯ್ತ ನನ್ ಮಾತ್ರ ಬೆಳಗ್ಗೆಷ್ಟೊಂದು ಅಷ್ಟ ಇ ಬೆಳಗ್ಗೆಯೇ ಎದ್ದಿ
ಹಾಂ
ಎಲ್ಲಾ ಕೆಲಸನು ಮಾಡಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ಸುಮ್ಮನೆ ಆದ ಎಲ್ಲ ಮಾಡಿ ಇನ್ನೇನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ಚಿತ್ರನ್ನ ಮಾಡ ಮಾಡೋಣ ಅಂತ ಅನ್ಕೊಂಡೆ ಅ ಯಾಕಂದ್ರೆ ಚಿತ್ರ ಸ್ನ ಮಾಡೋದು ಸುಲಭ ಅಲ್ಲ ಫಸ್ಟ್ ಒಬ್ರನೇ ಫಸ್ಟ್ ನಾನು ಈರುಳ್ಳಿಯನ್ನು ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಟೊಮೊಟೊ ಕಟ್ ಮಾಡ್ತೆ
ಹಾ
ಆಮೇಲೆ ಮೆಣಸಿಕಾಯಿ ಕಟ್ ಮಾಡ್ಕೊಂಡೆ
ಹಾ
ಹ್ಮ್ ಒಗ್ಗರಣಗೆಲ್ಲ ಹಾಕ ಒಗ್ಗನೆೆ ಬಾಣ್ಲಿ ಇಕಿ ಎಣ್ಣೆ ಹಾಕ
ಕೇೇಳಿಸ್ತಾಇಲ್ಲಾ
ಒಬ್ರಣ್ಣೆಗೆ ಫಸ್ಟು ಬಾಣ್ಲಿ ಇಕ್ದೆ
ಹಾ
ಹಲೋ ಬಾಂಡಿ ಇಕ್ಕಿ ಒಗರನೆಕ್ ಹಾಕಟ್ಟಿ ಆಮೇಲೆ ಎಲ್ಲಾ ಆಯ್ತು ಗೊಜ್ಜಲ್ಲ ಆಯ್ತಾಗ ಅನ್ನಕ್ಕೆ ಇಕ್ಕಿದ್ದೆ ಗಂಜಿ ಬ ಅನ್ನಕ್ಕೆಲ್ಲ ಬಿಸಿ ಕಡಿಮೆ ಆಗೋವರೇಗು ಅದಲ್ಲೇ ಕಲ್ಸಬಿಟ್ಟು ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಎಲ್ಲಾರ್ನ್ನು ತಲ್ಬಿಟ್ಟು ಎಲ್ಲಾರ್ಗೂ ಕಲ್ಸ್ಬಿಟ್ಟು ಊಟ ತಟ್ಟೆಗೆ ಹಾಕಿ ಕೊಟ್ಟೆ ಅವರು ಹೋಟ್ಟೆ ತುಂಬಾ ತಿಂದ್ರು ಆಮೇಲೆ ಅವ್ರ ಅವ್ರ ಕಾರ್ಯಗಳಿಗೆ ಹೋಗಿ ಮತ್ತೆ ನನ್ ತಮ್ಮ ಮತ್ತೆ ನನ್ನ ತಂಗಿ ಶಾಲೆಗೆ ಹೋದರು.
ಹಾ
ಹ ಹ್ಞ ಹ್ಞ
ಮೆ
ನಿಮನುಲ್ಲತ
ನೀವೇ ನಿಮ್ಮ ತಮ್ಮ ತಂಗಿಯವರ ಶಾಲೆ ಹತ್ರ ಹೋಗಿ ಆ ಊಟದ ಡಬ್ಬಿಯನ್ನ ಕೊಟ್ಟು ಬರ್ತೀರಾ ಮಧ್ಯಾಹ್ನದ ಹೊತ್ತು ಅಥವಾ ಅವರೇ ಬರ್ತಾರಾ ಅಥವಾ
ಅವರೇ ಹೊತ್ಕೊಂಡ್ ಅಲ್ಲಿೇ ಶಾಲಲ್ಲೇ ಕೊಡ್ತಾರೆ
ಹ ಬಿಸಿ ಊಟಾ
ಹ್ಮ್
ತುಂಬಾ ಚೆನ್ನಾಗಿರುತ್ತಲ್ಲಾ
ಹ್ಮ್ ನೀವು ತಿಂದಿದ್ದೀರಾ
ಹಾ ನಾನು ಆ ನಾನು ತಿನ್ನಿದ್ದೇನೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಹಾಗಾಗಿ ನನಗೆ ಅದು ಗೊತ್ತು ಮತ್ತೆ ಇವಾಗ ದಿನ ಬೆಳಿಗ್ಗೆ ಒಂದೊಂದು ಮೊಟ್ಟೆ ಮೊಟ್ಟೆ ಕೊಡಲು ಬೇರೆ ಶುರು ಮಾಡಿದ್ದಾರೆ
ಹ ಮತ್ತೆ ಹಾಲು ಕೂಡ ಕೊಡ್ತಾರೆ
ಹಾ ಮತ್ತೆ
ಏನಿಲ್ಲಾ ಹೇಳ್ಬೇಕು ನೀವೇ
ಆ
ಏನಿಲ್ಲ ನೀವ್ ಹೇಳ್ಬೇಕು
ನಮ್ದು ಏನು ಇಲ್ಲ
ಹ್ಮ್
ಮತ್ತೆ ನಿಮಗೆ ಟೀ ಕಾಫಿ ಎಲ್ಲ ಮಾಡದಕ್ಕೆ ಬರುತ್ತಾ?
ಹಾ ಬರುತ್ತೆ
ಹಾ
ಮತ್ತೆ ನಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಪಾತ್ರೆಗೆ ಟೀ ಪುಡಿ ಹಾಕಿ ಅದನ್ನ ಕುದಿಸಿ ಆಮೇಲೆ ಹಾಲ ಹಾಕ್ತ ತಾರೆ ನಿಮ್ಮ್ ಮನೇಲಿ ಯಾವ ತರ
ನಮ್ಮ ಮನೇಲ ಅಷ್ಟೆ ಪಸ್ಟು ಹಾಲನ್ನು ಕುದಸಿ ಅದಾದ್ಮೇಲೆ ಅದಕ್ಕಾಕ್ತದೆ.
ಹಾ ಅಂದ್ರೆ ಮೊದ್ಲೆೇ ಹಾಲ್ ಹಾಲ ಒಳಗಡೆ ಟೀ ಪುಡಿ ಹಾಕಿ ಕುದಿಸಬಾರ್ದಂತ ಹೇಳ್ತಾರೆ ಅದಕ್ಕೆ ನಾನ ಆತರ ಕೇಳಿದೆ ಅಷ್ಟೇ.
ಹೌದಾ ಮತ್ತೆ
ಮತ್ತೆ ಮತ್ತೆ ನಿಮಗೆ ಯಾವ ಯಾವ ಎಷ್ಟು ಭಾಷೆಗಳು ಬರುತ್ತೆ
ನನ್ಗೆ ಒಂದೇ ಭಾಷೆ ಯಾವದಕ್ಕಒಂದರ
ಹ್ಮ್
ಹ್ಮ್
ನೀವು ಇಲ್ಲಿಯ ಅವರೇನ?
ಹಾ ಇಲ್ಲಿ ಅಲ್ಲಿ ನೀನೇನ್ ಹಾ ಮತ್ತೆ ಏನು
ನೀವು ಯಾವ ಐತಿಹಾಸಿಕ ಸ್ಥಳಗಳಿಗೂ ಹೋಗಿಲ್ವಾ?
ಹಲೋ
ಹಲೋ ಮತ್ತೆ
ಹಾ ಹೇಳಿ ಹಾ ಹೇಳಿ ಹೇಳಿ
ಮತ್ತೆ ಇನ್ನೇನು ಹ್ಮ್ಮ್ ಊಟ ಆಯ್ತಾ
ಮತ್ತೆ ಹೇನ್ ಸಮಾಚಾರ
ಏನು ಇಲ್ಲ ಮತ್ತೆ
ಹಲೋ ಮತ್ತೆ ಇನ್ನೇನು ಮತ್ತೆ
ಮತ್ತೆ ಏನು ಇಲ್ಲ
ಹ್ಮ್ ಹ್ಮ್ ಮತ್ತೆ
ಮತ್ತೆ ಏನು ಇಲ್ಲ
ಅಲ್ಲಿ ತುಂಬಾ ಹೆಚ್ಚು ಹೆಚ್ಚು ಖುಷಿ ಆಯ್ತು. ಈಗೆ ಯಾವಾಗ ಆದ್ರೂ ಬಿಡು ಇದ್ದಾಗ ಕರೆ ಮಾಡಿ ನಂಗೆ.
ಹಾ ನಂಗೂ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿಯಾಗಿತ್ತು ನೀವು ಅಷ್ಟೆ ನೀವು ಕರೆ ಮಾಡಿ ಯಾವಾಗ್ಲಾದ್ರು ಅ ಆ ಅ ಸೋ ಬಿಡುವಿನ ಸಮಯದಲ್ಲಿ ನೀವ್ ಇದ್ದಾಗ.
ಹಾ ಹಾ ಸರಿ ಮತ್ತೆ ಮತ್ತೆ ನಿಮ್ಮ ಜೊತೆ ಮಾತನಾಡಿ ಹೆಚ್ಚು ಹೆಚ್ಚು ಖುಷಿ ಆಯ್ತು ಧನ್ಯವಾದಗಳು.
ಆ ನಂಗೂ ತುಂಬಾ ಖುಷಿ ಆಯ್ತು ಧನ್ಯವಾದಗಳು.
ಹ ಆಯ್ತ್ ಆಯ್ತ್